ಕಾಶನಾಥ ದಲ್ವಾಯಿ ಏನ್ ಮಾಡ್ತಿ ಪ ಏ ಮಾಡತಿ ಕಾಶನಾಥ ಕ ಹ ಆಯ್ತು ಹಾಗೇತ್ ನ ನಿ ಹಾಗೇದ ಹಾಗೇದ ನಿಂದು ಬಿರಿಯಾನಿ ಒಪ್ಪ ಬಿರಿಯಾನಿ ಹ
ಹರ
ಇಲ್ಲಿ ರಜ್ವಲ್ ದಾಡಿಯ ರೂಮ್ ನತ ಅವರು
ಒಂದು ಅಡಿ ಅ ಬೇಗುಡಿಯಲ್ಲ ಇದಿದ್ದೀರ ನೀಗ
ಧಾರೋಡ್ಲ ಜೀಗೊಡಿ ಇಲ್ಲ
ಧಾರವಾಡ ಧಾರವಾಡ ನಗರಿ ಕಾಲೇಜ್
ಆ.
ಧಾರವಾಡ ಅಂಗ್ರ ಕಾಲೇಜ
ಹಾ ದಕ
ನಾ ಮಜಲ್ಲ
ಬರಬ ಕೆಲ್ಸಲ ಆಗದ ಎಲ್ಲಿದ್ರಿ
ಅರಾಮದಲ್ಲು
ಹಾ ಆರಾಮ್ ನೋಡಕ ನೀ ಇದು ನಿ ಅಕ್ಕ ವಯಸ್ಸ ಬರಬ ಅವವಾಸ ಬರವ ಕದದೆ ಅಲ್ಲಿದ
ಅದ ಹೊರಗೆ ಬಂದ್ರೆ ಅದ ತ
ಹೌದು
ಹಲೋ ಕೇಳಿಸ್ತದ ಈಗ
ಹಲೋ
ಹಾ ಕೇಳಸ್ತದ ಮತ್ತೆ ಏನ್ ಮಾಡ್ತಾ ಇದಿಯಪ್ಪ ಏನ್ ಮಾಡ್ತಾ ಇದ್ದೀರಾ
ಡೈಗ್ರಾಮ ಡೈಗ್ರಾಮ್ ಅದೇ ಪ್ಪ ಎಂಟ ಮುಂದ ಜ ಹಾಕಿಲ್ಲನಾ. ಎಂತ ಬಲಾಜಿ
ಮತ್ತೆ ಮಧ್ಯಾಹ್ನ ಕಾಲ್ ಮಾಡಿದಾಗ ಹಕಾಗತ್ತಿದ್ದಂದೆ
ಒಂದ್ ಎರಡ್ ಹಾಕಿನ್ ಅವವಾಗಿನ ಈಗಿನ ಅವಕ
ಇ ಇನ್ನು ಹಾಕಿಲ್ವಾ
ಇನ್ನೂ ಮಾಡಕಿಲ್ಲ
ಎಷ್ಟಿವ
ಇವನ್ ರಾಡೈಗ್ರಾಮ ಒ ಯಲ್ಲ
ಏನ್ ಮಾಡಿದ್ರಿ ಇವತ್ ರವಿವಾರ ಅಲ್ಲ ಏನೇನ್ ಮಾಡಿದ್ರಿ?
ಅ ಸರ್ಕಾರತಿ ಗಪರ ಕೊತಿ
ರಾಧಾಕೃಷ್ಣ
ಹ್ಮ್
ಈಗ ಏನಂತ ಆಯ್ತು ಕತೆ
ಏ ಅದೇ ಕತೆ ನಿಮ ನೀವೇಲ್ಲ ಬಸಿದ ಕತೆ ಪುನಾರ ನಿಮಗೆ?
ಬಸ್ಸಿನ ಕತೆ ನಮ್ ನೆನ
ಹಾ
ಹ ಪಿಲ್ಲಪ್ಪಾಯ ನೋ ಮಲ್ಲ ನೋ ಮಳನ
ಬಸ್ಸಿಕ್ತತೆ ಕುರೆ ನೋಡ್ರಿ ಅವತ್ ಮಾತಾಡಿಲ್ಲ ನಾವೇ ಅದೇ ಬಸ್ಸಿನ ಕತೆ.
ನಮ್ಗೆಲ್ಲಾ ಮರೆತ ಹೋಗ ಬಿಟ್ಟಿದೆ ಅದು.
ನೀವೇ ಇದ್ದಿರ ಮೇನ್ ಕ್ಯಾರೆಕ್ಟರ್ ನಿಮ್ಗೆಂಗ ನಪ್ಪತದು ರಾಧಾ ರಾಧಾಕೃಷ್ಣ ಒಂದ್ ಮಾಡ ಒಂದ್ ಮಾಡಿದ್ರ ನೀ ಅದ ಚಷ್ಣ ಬಂದ ಮಾಡ್ರೆ ನೀವ್ದೀರಿ ಆ
ಹಾ ಹಾ ಹ ಇಲ್ಲಪ್ಪ ರಾಧಾಕೃಷ್ಣನ್ ಒಂದು. ವಡಿಯಲ್ಲ ನಾವ
ಹ ಎಲ್ಲಾ ಸುದ್ದಿ ಬಂದದಾ?
ಅದೇ ನಮ್ಗೆ ಗೊತ್ತಿಲ್ಲ ಅವ್ರು ಒಂದಾಗಿದ್ದು ಎಲ್ಲಾರ ಭೀ ಗೊತ್ತಾಗಿದ್ ಬಳಕ ಗೊತ್ತಾಗಾಗಿದೆ ನಾವ್ ಒಂದಾಗಿದ್ದು.
ಅದ ಅವತ್ರರಿ ಆಕ್ಚುಲ್ ಏನಾಗಿತ್ತು ಹೇಳೋಣಮ
ಆಕ್ಚುಲಿ ಅಂದ್ರೆ ನಾವು ನಾಲ್ಕು ಜನ ಇದ್ವಿ
ಹ್ಮ
ಏ ಐದ್ ಜನ ಇದ್ವಿ ನಾವ
ಹ್ಮ್
ನಾನು ಸಂಗಮೇಶ್ ಸಮರ್ಥ ಬೆನಕಟ್ಟಿ ಸಮರ್ಥ ಕಮಿ ಅ ಕೆರೆ ನಮ್ಮ ಆದರ್ಶ ಪ್ಪತ್ತಾರು
ಪಥ ಹ
ಎಲ್ಲಾರೂ ಹೋಗ್ತಾ ಇದ್ವಿ, ಸಂಗಮೇಶ್ ಅವ್ರದದು ಮತ್ತು ಸಮರ್ಥ ಅವ್ರದು ಒಂದೇವರು ವಿಜಾಪುರ ಅವರು.
ಹಾ ಬಿಜಾಪುರ್, ಅವ್ರುದು ಒಂದೆ ಊರ ಅವ್ರುದು..
ಅವರು ನಮ್ಮ ಮತ್ತೆ ವಿಜಾಪುರವರೆಗೂ ನಮ್ ಜೊತೆನೆ ಬರ್ತೇನತ್ತಂದ್ರ.
ಹಾ
ನಮದು ಬಾಗಲ್ಕೋಟು.
ಬಲ್ಪೊಟಂದು
ಹ ನಮ್ಮದು ಸಮರ್ಥ ಕುಂಬಿಕೇರಿ ಮತ್ತು ಆದರ್ಶ ಪತ್ತಾರವರು ಬಾಗಲಕೋಟೆಗೆ ಹೋಗ್ಬೇಕಿತ್ತು.
ಹ್ಮ
ಅವ್ರುದೊಂದು ಸಪ್ರೇಟ್ ಇ ಇತ್ತು ಅವ್ರುದೊಂದು ಸಪ್ರೇಟ್ ಬಸ್ ನಾನು ಈ ಕಡೆ ನಾನು ಇ ಕಡೆ ಜಮಖಂಡ ವಿಪಕ್ಕೆತ.
ಜಮಖಂಡಿ ಯಾ ಹರ್ಷ ಅವ್ರ ರಿಗೆ
ಇಲ್ ನಮ ಸನ ಆಗುತ್ತೆ ಜಮಖಂಡಿಂದ ಮುದುವ ಸನ ಆಗುತ್ತೆ.
ಹಾ
ಮತ್ತೆ ಬಾಗಲಕೋಟೆಯಿಂದ ಮತ್ತೆ ನಮ್ಮೂರು ದೂರ ಆಗುತ್ತೆ.
ಹಓ ಓಕೆ ಓಕೆ
ಅದಕ್ಕೆ ನಾನು ಒಬ್ಬನ್ನೇ ಒಬ್ಬ ಕಿತ್ತು ಅವಾಗ ಸುಮಾರು ಒ ಎರಡೂವರೆ ಒಂದೂವರೆ ಗಂಟೆಗೆ ನಾವು ಸರ್ಕಲ್ಗೆ ಹೋಗಿದ್ವಿ.
ಹಾ ಒಂದವರೆ ಗಂಟೆ
ಸರಿ ಹ್ಮ್ ಅಲ್ಲಿ ಬಸ್ ನೋಡಿದ ವಿ ಬಸ್ ಇರ್ಲೇ ಇರ್ಲಿಲ್ಲ ಅಲ್ಲಿ ರಾಧಾ ಅವರು ಬಂದಿದ್ರು.
ಹ ರಾಧವ್ರು ಬಂದಿದರು ಅಲ್ಲಿ ರಧವ್ರು ಕೃಷ್ಣ ಅವ್ರು ಬಿದ್ರಲ್ಲ.
ಅದೆ ಎಂತ ಹೇಳ ಸಮರ್ಥವವಾಗಿನಟ್ಟ ಟ್ಟಫಂದ ಜಲ್ಲ
ಹ್ಮ್ ಹ್ಮ್ ಹ್ಮ್
ಅದೇ ಬಂದಿದ್ರು ನಾನು ಹ ಆಕ್ದೆ ಅವಾಗ ಸಂಗಮೇಶ್ ಅವ್ರದು ಏನಾಯ್ತು ಅವ್ರದೇನೋ, ಮನೆಯಲ್ಲಿ ಅರ್ಜೆಂಟ್ ಇದೆ ಕೆಲಸ ಇದೆ ಅಂತಂದು ಸಿಂದಗಿ ಬಸತ್ತಿದ್ರು ಅವರು.
ಹಾ
ಸಿಂದಗಿ ಹೋದ್ರು ಸಿಂದಗಿಯಿಂದ ವಿಜಯಪುರ್ ಹೋಗ್ತೀನಂದರು.
ಹಾ
ಮತ್ತುತ್ತ ನಮ್ಮ ಆದರ್ಶ ಪತ್ತರು ಸಮರ್ಥ ಏನು ಮಾಡಿದ್ರ ಅಂದ್ರರೆ ಬಾಗಲಕೋಟೆ ಬಸ್ ಇತ್ತು ಡೈರೆಕ್ಟ್
ಬಾಗಲ್ಕೋಡ್ ಬಸಾತಿದ್ರು ಅವ್ರು ಹ್ಮ್
ಹ್ಮ್ ಹ್ತ ಬಿಟ್ಟಿದ್ರು. ಮತ್ತೆ ನಾವಿಮ್ರ ಹೇಳ್ದವಲ್ಲ ಕೃಷ್ಣ ಮತ್ತು ನಾನು
ನೀವು ಕೃಷ್ಣ ಮತ್ತೆ ಅವರು ಆಭ ಸತ್ತ
ಹ ಹ ರಾಧಾ ಅವರು
ಯದಾವ್ರು ಹ್ಮ್
ಮತ್ತೆ ನಂಗೆ ಬಾಗಲ್ಕೋಟೆ ಹೋದ್ರೆ ತುಂಬಾ ದೂರ ಆಗುತ್ತೆ.
ಹ್ಮ್
ತಾಳಿಕೋಟೆ ಹ್ಮ್ ತಾಳಿಕೋಟೆ ಮೇಲೆ ಅಸು ಮತ್ತ ಮತ್ತೆ ದೂರ ದೂರ ಆಗುತ್ತೆ ಅದಕ್ಕೆ ನಾನು ಕೃಷ್ಣ ಅವರು ನಿಂತಿದ್ವಿ ಮತ್ತೆ ಬಸ್ ಬಂತ ಒಂದು. ಅದು ಅದು ಡೈರೆಕ್ಟ್ಜಾಪುರ್ಕ್ಕೆ ಮತ್ತು ಬಸ್ಸು
ಹ್ಮ್ ಹೋಗಬಕ್ಕಿನ ಅದಕ್ಕೆ
ಅದೇ ಅದಕ್ಕೆ ಹತಿದ್ವಿ ಮೂರು ಜನಾನ ನಾ ನಾನು ಹ ನಾನು ಕೃಷ್ಣ ರು ಒಂದು ಎರಡು ಸೀಟ್ಲ್ಲಿ ಕೂತಿದ್ವಿ ರಾಧಾ ಅವ್ರು ಒಂದು ಸೀಟ್ ಅಲ್ಲಿ ಕೂತಿದ್ರು.
ಬಾಜು ಬಾಜು ಪಡುವ ಕಲ್ಲ
ಮಾಜು ಬಾಜು ಕಂಡಿರ್ಲಿಲ್ಲ ನಮ್ಗ್ ಗೊತ್ತಿರ್ಲಿಲ್ಲಲಾ ಆಗ
ಇಲ್ಲ ಒಂದೇ ಒಂದೇ ಒಂದೇ ಕ್ಲಾಸ್ ದೋರ ಇದ್ರ ಮತ್ತೇನ್ಡ್ಬೇಕಪ್ಪಾ.
ನಮಗ್ ಗೊತ್ತಿರ್ಲಿಲ್ಲಲ ಅದಕ್ಕೆ ಗೊತ್ತಾಗ್ಲಿಲ್ಲ.
ಮದ ಡ್ಯಾನ್ಸರ್ ಇದ್ದೀರಪ್ಪಾ ಮಾತಾಡ್ತರಿ?
ಅಲ್ಲಪ್ಪ ಆಗಿತರ ಇಲ್ಲ
ಹ್ಮ್
ಮತ್ತೆ ಕೃಷ್ಣ ಅವರು ಎಲ್ಲೋ ಒಂದು ಸ್ಟಾಕ್ ನಿಲ್ಲಿಸತು.
ಹಾ
ಹಾಗೆ ಕುರ್ಕುರಿ ಎಲ್ಲ ತಗೊಂಡಿದ್ವಿ, ಅವ್ರಿಗೂ ರಾಧಾ ಅವ್ರಗೂ ತಗೊಂಡಿದ್ವಿ ಕೃಷ್ಣ ಅವ್ರ ಕೊಟ್ರು.
ಹ ಅವರು ಅವ ಮಾತಾಡ್ ಕತ್ರು
ಹಾ
ಹ್ಮ್
ನ ನನಗ್ ಗೊತ್ತ ಗೊತ್ತಾಗಲಿಲ್ಲ ಅದು
ಹ್ಮ
ಮತ್ತೆ ಅವರು ಐಸ್ ಕ್ರೀಮ್ ತಂದು ಕೊಟ್ರು, ನಾವು ತಿಂದ್ವಿ.
ಹ್ಮ
ಆಯ್ತು ಅವರು ಅಲ್ಲೇ ವಿಜಯಪುರ್ ಇಳಕ್ಳುದ್ರು ನಾನು ವಿಜಯಪುರದಿಂದ ಮತ್ತೆ ನಮ್ಮೂರಿಗೆ ಹೋದ ಹೋದೆ.
ಹ ಬಸ
ಹ
ಅಂದ
ಹ ದಿನ ಈ ಈ ರೀತಿ ಆ
ಅದುದ ಟ ಆ ದಿನ ಇಟಾಯ್ತೇನು?
ಹಾ ಇಷ್ಟ ಆಯ್ತು.
ಮತ್ತ ಮತ್ತ ಹ ಬಸ್ ಹರ ನ ಹರನ
ಯಾರು?
ಅದೇನೋ ಬಸ್ ಬಟ್ಟಿರ ಹೋಗು ನೀ.
ಇಲ್ಲ ಅದಕ್ಕಿಂತ ಮೊದ್ಲು ಒಂದು್ ಬಸ್ ಮಿಸ್ ಬಿಟ್ಟ ನಾವ ಹತ್ತಿದೀವಿ ನಾವು. ಅದು ಡೈರೆಕ್ಟ್ ಬಾಗಿಲ್ ಕೊಡ್ ಬಸ ಇತ್ತು. ವಿಜಯಪುರ್ಕ್ಕೆ ಹೋಗ ಹ ವಿಜಾಪುರ್ಕ್ಕ ಹೋಗ್ತಾ ಇರ್ಲಿಲ್ಲ ಅದು. ವಿಜಯಪುರ್. ಸಿಂದಗಿ ಮ್ಯಾಗ ಹೋಗ ಅಲ್ಲ ಇದು ತಾಳೆಕೋಟೆ ಡೈರೆಕ್ಟ್ ಬಿಳಗಿ ಮತ್ತೆ ಬಾಗಲ್ಕೋಟೆಗ ಹೋಗುತ್ತ. ವಿಜಯಪುರಕಿನ್ ಮೊದ್ಲ ಇದು ವಿಜಯಪುರಕ ಇಳಿಬೇಕಲ್ಲ ಇವರು.
ಹ್ಮ ವಿಜಾಪುರಕ ಇಳಿಬೇಕ ಅವರ್.
ಕೆಲ್ಸಾ ಹುಡ್ಕತಿದ್ವಿ ಅ ಬಸ್ ಇಳಿದಿವಿ ಮತ್ತೆ ಅ ಬಸ್ ಅಂತ್ಲೇ ಮತ್ತೆ ಮೂರ್ ಜನ ಹತಿದ್ವಿ.
ಹ್ಮ್ ಹ್ಮ್
ಹ್ಮ ವಾಪಸ್ಸು ಹಚ್ಚಿದ್ರ ಅವರ್ ಫೋನ್. ಮತ್ತೆ ಕಾಲೇಜ್ ಬರ್ಬೇಕ ಕಲವಾ. ಅವಾಗ ಅವಾಗ ಕೃಷ್ಣ ಅವ್ರು ಹಚ್ಚಿದ್ರು.
ಹಾ
ನಾನು ಈಜೋಲ್ಲಿ ಕೆಲಸ ಇದೆ. ಹಲೋ ನೀನು ಬರ್ತೀ ಇದ್ರೆ ಬಾತ್ತೆ ನಾನ ಇಲ್ಲೆ ನಿಲ್ಲತೀನಿ ಇಬ್ರು ಕೂಡಿ ಈ ಅದ ಅದ ಇಬ್ರು ಕೂಡಿ ಕಾಲೇಜ್ಗೆ ಹೋಗೋಣ ಅಂತ ಹೇಳಿದ್ರು ಪೊ ಫೋನ್ ಮಾಡಿದ್ರು.
ಹ್ಮ್
ನನಗೆ ಅವಾಗ ರಾಧೆವರು ಬರುದು ಹೇಳಲಿಲ್ಲ.
ಅವ್ರ ಯಾಕೆ ಹಳ್ತಾರ?
ಅದೇ ನನಗ್ ಸುಮ್ನೆ ನಾನು ಇಲ್ಲಿ ವಿಜಯಪುರಲ್ಲ ಇದ್ದೀನಿ ನೀನು ಬಾ ಅಂತ್ ಅಂದಿದ್ರು ನಂಗೆ ಗೊತ್ತಿರ್ಲಿಲ್ಲ ಅವರ್ ಏನ್ ಆತ್
ಏನ್ ಹಡತ್ತದ ಯಾಂಬಲ್ ಅದ. ಹ್ಮ್
ನೀನು ಹೋಗಿರು ನಾನು ನಾಳೆ ಬರ್ತೀನಿ ತಂದೆ ಅವಂಗ್.
ಅವನಿಗ್ ಹಾ
ಎ ಅವ್ನು ಗೊತ್ತೆ ಇರ್ಲಿಲ್ಲ ಅವ್ರು ಆದ ಒಂದೇ ಮತ್ತೆ ಹೋಗುತ್ ಮೂ ಕಾಲೆಜಿಗೆ ಬರೋತ್ ಮುಂದ ಒಂದೇ ಬಸ್ಸಲ್ಲಿ ಬರ್ತಾರ ಅಂತಂದ.
ಅಬೊ ಅಬೊ ಹ್ಮ. ಅವ್ರದ ಮರು ಜನ್ಮ ಆಗ್ಯದ ಅಪ್ಪೋ ಅವ್ರದು. ರಾಧಾ ಕೃಷ್ಣಾ ರ ಮರು ಜನ್ಮ ಆಗ್ಯದ ಅಂತ್.
ಮತ್ತೆ ಕೃಷ್ಣ ಅವರೆಲ್ಲಿ ಮಂತ್ರಲಾಯಕ ಹೋಗಿದ್ರಂತೆ.
ಕೃಷ್ಣ್ರು ನಮ್ ಸಂಗೂರಿಗೆ ಇವತ್ತ ನ ಬ್ದೆ ಸಂಗೂರಿಗೆ ಅವ್ರು ಏ ಹೇಳಿದ್ದ ಸಂಗೂರಿಗೆ ನ್ ಹೇಳ್ಯನಾವ ತಂಗೂ ಸ್ವಲ್ಪ ಇಲ್ಲಿ ಫಂಕ್ಷನ್ ಅದ ನ ಪಪ್ಪ ಅ ಪಪ್ಪ ದೋಸ್ತ ಸಬ್ಕ್ಷಾ ಅದಕ್ಕ ಗೋಬರದ್ದ ಹೋಬರ ಹಬಾ ಇಲ್ಲದೆದ ಯಗಿರ್ದ ಅಂತ ಕರ್ಕೊಂಡು ಹೋಗಣ
ಹ್ಮ್
ಸಂಗು ತತ್ಡ ಮಂತ್ರಾಲಯಕ್ಕೆ ಹೋಗ ನಡಿ ಅಂತೇಳ ಕರ್ಕೊಂಡ್ ಹೋಗೋನ ಅಂತ ಟ್ರೀನ
ಹಾ
ಪಾಪ ಸಂಗು ಪರ ಮಾಂಸಿಕಾ
ದುಃಖ ದುಃಖ ಆಗಿದೆ ಹಾಗಾದ್ರೆ
ಬರೋದ ಆಗಲ್ಲಪ್ಪಾ ಇವ ಸಮನ್ ಸಂಗಟ ಇದ್ರೆ ನ ಜೀವ ಹೊತ್ತ ಅಂತೇಳೆ ನಡಿಯತ್ತೆ ಕರ್ಕೊಂಡ್ ಹೋಗ ನದು ಮಂತ್ರಾಲಯ ಆಗಲ್ಲ ಸಮನ್ ಸಂಗಟ ಹದುನು ಹಾ ಹಲೋ
ಸಲಾಮತ್ ಆರಂಭ ಮಾಡುವ
ಓಕೆ